ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹ್ಮ ಹಲೋ ಹಲೋ ಹ ಅದ ಹ್ಮ್ ಹ್ಮ್ ಹ ಹಲೋ ಏನ್ ನ ತ ಹೌದಾ ಹಲೋ
ಹಲೋ
ಗರ್ತೇರಿ ಗುರ್ತೇರಿ
ಹಲೋ
ಒ
್ಮ
ಹಲೋ
ಏನ್ ಮಾಡಕತ್ತ ಹಲೋ ಹಲೋ ಏನಾಯ್ತು ಏನಾಯ್ತು ಹಲೋ ಅದೇ ಮಾತಾಡುವ ಏನಾಯ್ತು ಹ್ಮ್ ಹ್ಮ್ ಹ್ಮ್ ಮತ್ತೆ ಹಾ ಹ್ಮ್ ಹಾ್ ಹಾ ಹಾ ಹ ಹೌದಾ ಹಲೋ
ಸ ಅ ಹ
ಹಾ
ಯ ಬೋಲ್ಕ ಹಲೋ ಹಲೋ
ಏನಾಯ್ತೋ
ಏಾಚರಿ
ಹಾಂ ಹಲೋ ಹಲೋ
ಹಲೋ
ಅಲೋ ಏನಾಯ್ತು ಏನಾಯ್ತುಪ್ಪು
ಗಂಗ ಮಾತ ತಡೆನಂಗ ಹ ಆ ಭ ಪ ಮಿನಿಟ್ ಮತ್ತ